ಹಲೋ
ಹಲೋ ಹಾ ಬ್ರೋ ನಾನು ಸ್ವಲ್ಪ ಟೆರೆಷ್ ಮೇಲೆ ಬಂದಿದ್ದೆ
ಯಾಕೆ ಈಗ ಬಿಸ್ಲಿಲ್ಲ
ಇಲ್ಲ ಬಿಸಿಲಿಲ್ಲ ಮಳೆ ನೋಡ ಆಗಿದೆ
ಹ ನಿಮ್ ಕಡ ಪಾ ನೋಡಿ ನಮ್ ಕಡೆ ಏನು ಬಿಸಿಲು ದರ್ತ ಇದೆ ಬಿಸಿಲು ತುಂಬಾ ಇದೆ ನಮ್ ಕಡೆ.
ಹೌದ ಇಲ್ಲಿ ಮಳೆ ಮೋಡ ಆಗಿದೆ ಇದು ನಾವು ಮೇಲೆ ಬರ್ಂದೀವಿ ಸಾವರ. ಇಲ್ಲ ಇಲ್ಲ ಇಲ್ಲ ಬ್ರೋ ಅದು ಅಕ್ಕ ಇವತ್ತು ರಾಘವೇಂದ್ರ ಸ್ವಾಮಿದಲ್ವಾ ಅದು ಬಾರ ಅದು ಸಾಂಗ್ ಆಡ್ಬೇಕು ಅಂತ ಬರ್ಕೊಂಡ್ ಮೇಲೆ ಬಂದಿದ್ದಾರೆ
ಹೂ ಇವಾಗ ಆಡ್ತಾರನ್ನಂಗ ಆಯ್ತು ಸಾಂಗು
ಹಾ ಅವ್್ರ ಆಡ್ತಾರೆ ನಾನು ನಮ್ ರೂಮ್ ಅಲ್ಲಿ ನಮ್ಮ್ ಫ್ರೆಂಡ್ ಮಲ್ಗಿದ್ದಾಳ ಅಲ್ವಾ ರೂಮಲ್ಲಿ ಆಡಕ್ ಆಗಲ್ಲಲ್ಲ ಅದಕ್ಕೆ ಮೇಲೆ ಬಂದಿದ್ವಿ ಸುಮ್ನೆ
ಹೂ ಹಾಗಾದ್ರೆ ಯಾವ್ದ ಯಾವಾರ ಇರುತ್ತೆ ಅವಾರ್ದೊಂದಸ ಸಾಂಗ್ ಆಡ್ತಾರ ಅಂದಂಗ ಆಯ್ತು
ಇಲ್ಲ ಬ್ರೋ ನೆನ್ನೆಯಿಂದಲೇ ಅವ್ರು ಸ್ಟಾರ್ಟ್ ಮಾಡಿರೋದು ಇವಗೆ ಅವ್ರು ಟೆಂಪಲ್ ಪ್ಪಲ್ಲಿ ಹೋಗ್ ಬಂದಿದ್ರಲ್ಲ ಫೋಟೋಸ್ ಎಲ್ಲ ವೀಡಿಯೋಸ್ ತಗೊಂಡ್ ಬಂದಿದ್ದಾರೆ ದೇವ್ರ್ದು
ಹೂ ಹೌದಾ ಸುಮ್ಮನೆ ಅವ್ರಿಗೆ ಇದಕ್ಕೂ ಆಡಿಷನ್ ಕೊಡು ಅಂತ ಹೇಳಿಯ ಅವ್ರಿಗೆ
ಅಯ್ಯೋ ಅತರ ಏನಿಲ್ಲ ಅಣ್ಣ ಸುಮ್ನೆ ಆಡ್ತೀವಿ ತಮಾಷೆಗೆ ಆ ಥರ ಹೇಳ್ತಾ ಇಲ್ಲ
ಇಲ್ಲ ನಾನು ಸುಮ್ನೆ ತಮ್ಮಾಷೆಗೆ ಹೇಳ್ತಾ ಇದ್ದೀನಿ
ಹಾ
ಹಾ ನಾವು ತಮ್ಮಸೆಗೆ ತುಂಬಾ ಆಟ ಆಡ್ತೀವಿ ನಾವು ಹಾಸ್ಟೆಲ್ ಅಲ್ಲಿ ಹೋದ್ರೆ ತು ಮನ್ಸಿಗೆ ಬಂದಿದ ಆಡಾಡ್ ಮಾಡ್ತೀವಿ ಸ್ಪೀಕರ್ ಇರುತ್ತೆ ಸ್ಪೀಕರ್ ಚಾಲುೂ ಮಾಡಿ ಯಾವ್ದನ್ನ ಸಿಕ್ಕಿ ಸಾೌಂಗ್ ಹಾಕಿ ಸುಮ್ಮ್ನೆ ಡಾನ್ಸ್ ಹೊಡಿಯೋದು ಇಲ್ಲಾಂದ್ರೆ ಆಡೋದು ಹೆಚ್ಚನ್ ಹೆಚ್ಚು ಅದು ಫೀಲಿಂಗ್ಸ್ ಫೀಲಿಂಗ್ ಸಾಂಗೆ ಕೇಳೋದು
ಹೌದ ಆ
ಹೂ ಅದು ಹಚ್ಚಿ ಎಲ್ಲಾ ಸ್ನೇಪ್ ಹಾಕ್ತಾರೆ ಒಂದಿಷ್ಟ ಜನ ಸ್ನೇಪ್ ಆಕ್ತ ಹತಾರೆ ಒಂದಿ ಜನ ಹಾಡು ಆಡ್ತಾರೆ
ಹಾ
ನಾವು ಅವ ಅಡು ಹಡ ಕೇಳ್ತಿೀವಿ ಅದು ಹೂಗ್ಲಿಯಲ್ಲಿ ನಿನ್ನೆ ಪ್ರಶ್ನೆಗೆ ಅದೊಂದು ಮತ್ತ ಇನ್ನೊಂದು ಇದೆ ನೋಡಿ
ಯಾವ್ದು ಗೊತ್ತಿಲ್ಲ
ಸಾಂಗರೋದ ನೋಡಿ
ಹ ಎಲ್ಲೂ ನನಗೆ ನೆನಪು ಬರ್ತಿಲ್ಲ ಬ್ರೋ
ಹೂ ಅವೆರಡು ಕೇಳಿ ಮತ್ತೆ ಬೇರೆದಸ್ತೀವಿ ಅವ ಎರಡು ಕೇಳಿದ್ ಅಂದ್ರೆ ಮತ್ತೆ ಜನಪದ ಹ
ಹಾ ಹಾ ಹ
ಹ ಮೈಂಡ್ ರಿಫ್ರೆಶ್ ಆಗುತ್ತೆ ಅದಾದೊಳಗೆ ಅಕ್ಕನ ಮ ಅಕ್ಕನ ಮಗಳ ಕಾಸ ಪ್ರೇತ್ ಮಾಡೇಳ ಮೋಸ ಸ ಮಾಡಿದ ಮೋಸ ಮೇರ್ಲೆಂಗಬೋದುಸ್ತ ಅದೊಂದು
ಇನ್ನೊಂದು ಯಾವ್ದೋ ಬಸ್ ಇಂದ ಒಂದು ಅದು ಬಸ್ ಸ್ಟಾಪ್ ಅಲ್ಲಿ ಅಂತ ಯಾವ್ದೋ ಒಂದ್ ಸಾಂಗ್ ಇತ್ತಲ್ವಾ ಬಸ್ ಪಲ್ಲಿ ನಿಂತಿರೋದು ಅಂತ ಯದು ಅದು ಹ ನಮ್ಮಣ್ಣನ್ ಮಗ ಹಾ ಅದು ನನ್ನ ಜಾಸ್ತಿ ಊರಿಗೆ ಇರದೇನಂದ್ರರು ಮನಗಿರ ಲ್ಲ ನಾನ್ ಬರ್ರಿ ಈ ಕಡೆ ಹಾಸ್ಟೆಲ್ಸ್ ಅಲ್ಲಿ ಅಲ್ಲಿ ಇರದ ಇರ ಇರ
ಹಾ
ಅವ್ರ ಮನೆಗ್ ಹೋಗಿದ್ದೆ ಅವರು ಜಾಸ್ತಿ ದಿನ ಆಯ್ತು ಬಾ ಬಾ ಬಾ ಬಾ ಅಂತ ಇದ್ರು ನಂಗೆ ಬೇರೆ ನಮ್ಮ್ ಮನೆಗ್ ಬಿಟ್ರೆ ನನ್ಗೆ ಎಲ್ಲಿ ಕಂಫರ್ಟ ಅನ್ಸಲ್ಲ ನಂಗೆ ಇವಾಗ ನಾವು ಕೆಲಸ ಮಾಡೋಕ್ಕೆ ಬರಲ್ಲ ಅಂದ್ರೆ ಮನೇಲಿ ಮಾಡಲ್ಲ ಬೇರೆ ಕಡೆ ಹೋದಾಗ ಅವ್ರಿಗೆ ಹೆಂಗ ಅನ್ಸುತ್ತೆ ಯ ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅನ್ಸುತ್ತೆ
ಹ್ಮ್
ಹಾ ನನ್ಗೆ ಅದಕ್ಕೆ ಒಂದು ಇವಾಗ ಅಲ್ಲಿ ಮಾಡಿ ನಮ್ ಅಪಸ್ಸಿರಲ್ಲ ಎಲ್ಲನೂ ಆಗಣ ಇವ ಕೆಲಸ ಅವ್ರಿಗೆ ಮಾಡಿಲ್ಲ ಅಂದ್ರೆ ಇಷ್ಟು ದೊಡ್ಡಕ್ಕ ಆಗಿದ್ದಾಳೆ ಕೆಲ್ಸ ಮಾಡಲ್ಲ ಹಂಗೆ ಹಿಂಗೆ ಅಂತಾರೆ ಅಂತ ಅಂದು ನನ್ಗೆ ಅದೊಂದು ಇವಾಗ ಬೇರೆಯವ್ರಗ ಗಂದಜಿರೋರು ನಾವವು ಕೇಸ್ಕೊಂಡಿರ್ತೀವಲ್ವಾ
ಹಾ ಹೌದು
ಹಾ ಇವಾಗ ಮಾಡಿ ಮಾಡಿ ಅಭ್ಯಾಸ ಇದ್ರೆ ಏನು ಅನ್ಸಲ್ಲ ಹಾಗ ಆಗ್ಬಿಡುತ್ತೆ ಅದು ನಾನು ಹೋದ್ರೆ ನಾನು ಒಬ್ಬಳೆ ಯಾವತ್ತ ಎಲ್ಲಿಗೆ ಹೋಗಲ್ಲ ನಮ್ಮ ಅಮ್ಮ ನಮ್ಮಪ್ಪ ಇಬರುೂ ಇರ್ಬೇಕು ಅವ್ರು ಹೋದ್ರೆ ಮಾತ್ರ ಅವ್ರ ಜೊತೆ ಹೋಗ್ತೇನಿ
ಹಾ ಹೌದು
ಇವಾಗ ನಮ್ಮ ಇರ್ತಾರೆ ನಮ್ಮ ಏನಾದ್ರು ಮಾಡಬೇಕಾದ್ರೆ ಅವ್ರ ಜೊತೆ ನಾವು ಮಾಡ್ಬಿಡ್ಬೇಕ ಅದು ಒಬ್ಬೊಬ್ರಿಗೆ ಆದದ್ರ ಗೊತ್ತಾಗಲ್ಲ
ಹ್ಮ್
ಹಂಗಾಗಿ ಅವ್ರು ಬಾ ಅಂದಿದ್ರು ಅವಾಗ ಹೋಗಿದ್ದೆ ಅವಾಗ ಅದ ಅಣ್ಣನ್ ಮಗ ಎಷ್ಟು ದನ ಇವಾಗ ಸೆಕೆಂಡ್ ಏನ್ ತರಡ್ ಇದ್ದಾನೆ ಕ್ಲಾಸ್ ಆಯ್ತ ಅದು ಸ್ ಬರ್ತಾನೆ ಯಾವಾಗ ಸ್ಕೂಲಿಂದ ಬಂದು ವ್ಯಾನ್ ಹೇಳ್ಕೊಬರ್ತಾನೆ ಸಾಂಗ್ ಅದೇ ಫೋನ್ ತಗೊಂಡ್ ನೇನು ಅದೇ ಹಸಿದ್ ನೇನು
ಹಾ
ಬರ್ರ ಅದ ಆಡ್ತಿದ್ದ ಹಂಗಾಗಿ ನನ್ಗೆ ಸಾಂಗ ಗೊತ್ತಿದೆ ಹಾ
ನಾನ್ ಹೆಚ್ಚನ್ಡೋದೆೇ ಅದೇ ಆ ನಿನ್ನ ಪ್ರಶ್ನೆಗೆ ಉತ್ತರ ಇಲ್ಲ ಇದೆ ಅದೊಂದು ಅಕ್ಕನ ಮಗಳಕ್ಕ ಸಿವ್ಯಾಡು ಫೇವ್ರೇಟ್ ಸಾಂಗ್ ನನ್ಗೆ
ಹೌದಾ
ಮತ್ತೆ ಇನ್ನೊಂದಿದೆ ಸೌಖ ಅರಮನ ಸವಸನೆಯಾಗಿ ಏನೇನ ಬಾಳೆ ಚಂದ ಆತಲ್ಲ ಈ ಬಡವನನೇನಪ್ಪ ಹೋಗ ಹೇಳತಿ ನಿನ್ಗ ಹಾಗಲ್ಲೆಲ್ಲಾ ಬ ಲ್ಲ ಮನಸು ಗೆಳೆಯ ನೊಂದು ತಪ್ಪಾಗ ಎತ್ತಿದ್ದಂದ ಸ್ ಬ
ಹ ಎಲ್ಲಾ ಅ ರ ಸಾಂಗ್ ಚೆನ್ನಾಗ್ ಆಡ್ತಿರಲ್ಲ ನೀವೇ ಹೋಗ್ಬೇಕು ಆಡಿಷನ್ ಗೆ ನಾವಲ್ಲಬ್ರು
ಇಲ್ಲ ಸಿಸ ನಾವು ಹೋದ್ರೆ ಸುಮ್ನೆ ನಾವು ಇನ್ಕ್ತಿವ ಅಂತ ಹೋಗ್ತಾ ಇಲ್ಲ
ಓ ಓ ಹೌದಾ ಇನ್ಗಿದ್ರೆ ಒಳ್ಳೇದ ಅಲ್ವಾ ಯಾಕೆ
ಏ ಇಲ್ಲ ಇಲ್ಲ ನಮ ನಮ್ಕಿತ್ತ ಇನ್ನೊಬ್ರು ಬೆಳಿಬೇಕು ಫೇಮಸ್ ಅಲ್ಲಾ ನಮ್ಕಿತ ಇನ್ನೊಬ್ರು ಬೆಳಬೇಕು ಅವ್ರು ಚೆನ್ನಾಗಿರ್ಬೇಕಂತ ನಮ್ಮ ಆಸೆ
ಅಯ್ಯ ಎಷ್ಟು ದೊಡ್ಡ ಮನಸಿದೆ ಬಿಡಿಿಬ್ರು
ಹ್ಮ್
ತಂದಡರ ಇಗರ ದೊಡ್ಡೋವರಿದ್ದೀರಾ
ಹಾ ನಿಮ್ಮ ಅಷ್ಟೇಲ್ಲಿಲ್ಲ.
ಅಯ್ಯೋ ನಾವೇನಲ್ಲ ಬ್ರೋ.
ಬಟ್ ಇಲ್ಲಿ ಆಡ್ತೀವಿ ಸಿಸ್ಟರ್ ಸಾಂಗ್ ಅಂದ್ರೆ ಇಲ್ಲಿ ಆಡ್ತೀವಿ ನಾವವು ಒಬ್ರೊಬ್ರ ಇದ್ದಾಗ ಆಡ್ತೀವಿ ಬಟ್. ಬಟ್ ಯಾರಾದ್ರು ಒಂದ್ ನಾಕ್ ಜನ ಹಿಂಗ ಟೀಚರ್ಸ್ ಅವರು ಹೇಳ್ಕೂತ್ ಕುೂತ್್ರೆ ಅವಾಗ ಆಡಲ್ಲ
ಹಾ ಇವಾಗ ಕಾಲೇಜ್ ಅಲ್ಲಿ ಸ್ಕೂಲ್ಸ್ ಅಲ್ಲಿ ಏನಾದ್ರು ಇದ್ದಾಗ ಅವಾಗ ಆಡ್ಬೇಕು ಸ್ಟೇಜ್ ಮಲ್ ಕರತಾರಲ್ವಾ ಬನ್ನಿ ಅಂತ ಅಂದಿ
ಇಲ್ಲ ಅವಾಗ ಮಾತೆ ಬರಲ್ಲ ಅಲ್ಲಿ ಅವಲ್ಲಿ ಮಾತೆ ಬರಲ್ಲ ಸಾಂಗ್ ಆಡ್ಲಕ್ಕೆ
ಹಾ ಹಂಗೆ ಆಗುತ್ತೇಬೇಡಿ
ಹಾ ನಾನ್ ನಾ ನನ್ಸಿಕೆ ನನ್ ತುಂಬಾ ಆಡ್ತೀನಿ ಸಾಂಗು ಎಲ್ಲಾ ಲಿರಿಕ್ಸ್ ತಂದ್ ಕೊಟ್ರೆ ಎಲ್ಲ ಸಾಂಗ್ ಆಡಿಸತೀನಿ ಆಲ್ಮೋಸ್ಟ್ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಬರಲ ಅಲ್ಲಿ ಆಡ್ಲಿಕ್ಕೆ.
ಹೌದಾ ಅಂದ್ರೆ ನರ್ವಸ್ ಆಗುತ್ತೆ ಅಲ್ವಾ ಎಲ್ಲರ್ಗೂ.
ಹಾ ಹೌದು ಇವಾಗ ಹೇಗಂದ್ರೆ. ಬಾಳ ದಿನ ಆಯ್ತು ಟೇಜ್ ಮೇಲ್ ಹತ್ತಿ ಹೋಗಿ ಆಡಂದ್ರೆ ಭಯ ಆಗುತ್ ಫುಲ್.
ಹ್ಮ ಅವದು
ಅದಕ್ಕೆ ಒಂದ್ ಮಾರ್ಸದಗ್ ಬರಲ್ಲ ಅಲ್ಲಿ ಏನ ಇದು ನಮ್ದು ಇದದು ಇರುತ್ ನೋಡ್ರಿ ಪ್ರೆ ಪ್ರೆಸೆಂಟೇಷನ್ನು.
ಹಾ
ಅದಕ್ಕಂತೂ ಮುಗುದೇ ಹೋಯ್ತು ಮುಗುದೇ ಹೋಯ್ತು ನಾನಂತ. ಜಿ ಹಬ್ಬಲ್ಲಾ ಸುಮ್ನೆ ಅದು ಪ್ರೆಸೆಂಟೇಶನ್ ಇತ್ತಂದ್ರೆ ಅವತ್ ಆಬ್ಸೆಂಟ.
ಮತ್ತತ್ ಅದು ಯಾವತ್ತಾದ್ರೂ ಪೋಷ್ಕ ಆಗುತ್ತಲ್ವಾ ಅವತ್ ಬಿಟ್ಟ.
ಇಲ್ಲ ಅದು ಆಬ್ಸೆಂಟ್ು ಮುಳಗಯ್ತ ಆದ್ರೂ.
ಹ ಅಂದ್ರೆ ನಿಮ್ಗ ಏನ್ ಮಾರ್ಕ್ಸ್ ಏನ್ ಬೆೇಳ್ವಾ
ನಮ ಮಾರ್ಕ್ಸ್ ಬೇರೆ ಕಡಿಂದ ಬರ್ತಾವಲ್ಲಾ ಪ್ರೆಸೆಂಟಜ್ ಪ್ರೆಸೆಂಟೇಶನ್ ಏನ್ ಮಾರ್ಕ್ಸ್ ಬೇಡ ನಮ್ಗೆ
ಹಾ ಹಾ ಹಾ ಹಾ ಹಂಗ ಅಂದ್ರೆ ಹೆಂಗೆ.
ಏನೋ ಗೊತ್ತಿಲ್ಲ ಅಲ್ಲಿ ಹೋಗ್ತೀವಿ ಫ್ರೆಂಡ್ಸ್ ಎಲ್ಲಾ ನಕ್ ಮಾಡಡ್ತಾರೆ ಅದು ಬಂದಿದ್ದ. ಇಷ್ಟು ನೆನಪಾರ್ ಬಿಡತ ಅವ್ರ ಮ್ಯಾಕ್ಟ್ರ ಅಂದ್ರೆ ಅದ್ರಲ್ಲಿ ಮಾತ್ ಸ್ವಲ್ಪ. ಅಲ್ಲಿ ಟೇಸ್ ನಲ್ಲಿ ಹೋದ್ರೆ ತೊದನ್್ ತೊಗಂದ್ ಬರುತ್ತೆ ಅದ್ರಲ್ಲಿ ಹೋದ್ರೆ ಆ ನಡೆ ಮುಗೀತ್ ನಡೆ. ಅಂತ ಅಂದಬಿಡ್ತಾರ ತೀರ ನೆನ್ಪಾರಿ ಬಿಡತ್ತ.
ಅದ್ರಲ್ಲಿ ನೀ ನಿಮ್ಗೆ ಇವಾಗ ನಾವಿದ್ರೆ ಹುಡುಗರಿಗೆ ಹುಡುಗಿರಿದ್ರೆ ಸ್ವಲ್ಪ.
ಹಾ ಬಾಯ್ಸ್ ಎಷ್ಟ್ ಜನ ಆದ್ರು ಇರ್ಲಕ ಬಾಯ್ಸ್ ಬಾಯ್ಸ್ ಎಷ್ಟ್ ಜನ ಆದ್ರು. ಇರ್ಲಿಕ್ಕೆ ಮಾಡ್ತಿವಿ ಬಟ್ ಹುಡುಗಿಯರು ಏ ಅಪ್ಪು ಏನ ತಪ್ಪ ಆಯತ ಅಂದ್ರೆ ಏನ್ ಕಟ ಸಾಯ ಹತ್ಪ್ಪ ಸುಮ್ಮ್ನೆ ಬನ್ನು. ಹಂಗೆ ಅನ್ಸ್ಬಿಡುತ್ತಾ ಪೂರಾ ಆ ಲ್ಲ ಸುಮ್ ನಿನ್ತ್ ಬರದು ಬೈಸಕೊಂಡ್ರೆ ಬೈಸತೇವಿ.
ಹಾ
ಹಾ ಮುಗಿತು.
ಹೌದೌದು ಹಂಗಾಗತ್ತೆ ನಮ್ದೇನಿಲ್ಲ. ಹಾ ಅಂದ್ರೆ ನಮ್ದು ಡಿಗ್ರಿಯಲ್ಲಿ ಇಷ್ಟ. ನ್ ಜಾಸ್ತಿ ಇರುತ್ತಲ್ಲ ನಮ್ಗೆ ಒಬ್ಬೊಬ್್ರನೆೇ ಕರಿಯಲ್ಲ ಒಂದ ಇಬ್ಬಿಬ್್ರನೆೇ ಮೂವರ್ ಮೂರನೇ ಗ್ರೊಪ. ಅ ಇು ಮಾಡ್ತಾರೆ.
ಹಾ ಹೌದು.
ಮಾಡ್ತಾರೆ ನಾ ಮೂವರು ಇಷ್ಟಿಷ್ಟ ಅಂತ ಒಪ್ಪಸ್ಕೊಂಡು ಮಾಡ್ತೀವಿ.
ಹಾ ಹೌದಾ
ಹ್ಮ್ ಅಂದ್ರೆ ನಾನ್ ಬರೇ ಹುಡ್ಗಿರಲ್ಲೇ ಅಲ್ವಾ ನಾ ಓದಿರೋದು ಹಂಗಾಗಿ ನನ್ಗೇನು. ಲ್ಲ ಬಟ್ ಮಾ ಹುಡುಗರ ಮಾತಾಡ್ಸಕ ಆಗಲ್ಲ.
ಹ್ಮ್ ಹೌದು ಹ್ಮ
ಊಟ ತಿಂದ್ರ ಬ್ರೋ.
ಊಟ ಮಾಡ್ಲಿಲ್ಲ.
ಯಾಕೆ.
ಇವಾಗ ಮಾಡ್ಬೇಕು ಆಮೇಲೆ.
ಟೈಮ್ ಆಯ್ತಲ್ಲ.
ಟೈಮ ನಾನು ನಾಷ್ಟ ಮಾಡಿರೋದೆೇ ಹನ್ನೊಂದು ಮಾಡಿದ್ದೀನಿ ಮಾರ್ನಿಂಗ್ ಡ್ಡು ಚಾ ಕುಡತ ಬ್ರೆಡ್ ತಿಂದೆ ಬರೀ ಹಸು ಆಯ್ತು ಹನ್ನೊಂದ್ ಗಂಟಕ್ ನಾಷ್ಟ ಮಾಡಿದೀನಿ.
ಹ್ಮ್
ಹ್ಮ್ ಏನೋ ಮನೆಗ ಹೋಗಿ ಊಟ ಮಾಡೋದಂದ್ರೆ. ಬೋರ್ ಬರುತ್ತೆ ಬೇಸರ ಆಗುತ್ತು ಬಾಳ.
ಹ್ಮ್
ಹೋಗಿ ಕಾಲ ಮರಿ ತಕೊಂಡು ನಾ ಊಟ ಮಾಡ್ಬೇಕು ಅಂದ್ರೆ. ಬೋರಾಗುತ್ತ ಬಾಳ ಬ್ಯಾಸರ ಬರುತ್ತೆ
ಮತ್ತ ಹೊರಗಡೆ ತಿನ್ನಕಾದ್ರೆ. ಮಳೆ ಬೀಳು ಹ ಹಾ. ಇಲ್ಲಿ ಬಿಸಿಲ ಇದೆ ಬಟ್ ಅನಿ ಬೆಳ.
ಹನಿ ಬೀಳ್ತಾ ಇದೆ ನ ನಮ್ಮ ಮಾತ್ರ ನಿನ್ನೆ ಒಂದ್ ಸ್ವಲ್ಪ. ಒಂದ್ ಹದ್ನೈದು ನಿಮಿಷ ಮಳೆ ಬತ್ತು ಅದು ಸಣ್ಣ ಬತ್ತು ಮತ್ತೆ. ಬಂದೇ ಬಂದ್ ಆಯ್ತು.
ಹಾ ಇಲ್ಲಿ ಸ್ವಲ್ಪ ಬೀಳತಿದೆ.
ಹ್ಮ್
ರಿನಕ್ ಬರ್ತಿದ್ಯಾ ಈ ಕಡೆ ಬನ್ನಿ ಮೇಲೆ. ಬನ್ನಿ
ಏನು ಅವ್ರ ಸಾಂಗ ಆಡ್ತಿದ್ದಾರ ಏನು ಬರವರಿ ಆಗ್ತಾ ಇಲ್ವಾ.
ಅ ನೋಡ್ತಾ ಇದ್ದಾರೆ ರೇನಕ್ಕಾ. ಬಿಸಿಲ ಇದೆ ಎಲ್ಲಾ ಬಿಸಿಲಿ ಮ ಮತ್ತೆಬ್ರು.
ಮತ್ತೆ ಏನಿಲ್ಲ ನಮ್ ಫ್ರೆಂಡು ಕಾಲ್ ಮಾಡ್ತಿದ್ದಾರೆ ಯಾಕೋ.
ಹೌದಾ.
ಹ್ಮ್ ಸರಿ ಹೆಂಗ ಮಾಡ್ತೀನಿ ಮಾಡ್ತೀನಿ ಇರಿ.
ಹಾ ಸರಿ ಬ್ರೋ ಆಯ್ತು.
ಹಾ